ಹಾ ಕೇೇಳಿಸತಿದೆ ನನ್ ಸ್ನೇಹಿತರು ಕರೆ ಮಾಡ್ಬಿಟ್ಟಿದ್ರು ಅದೇನೆ ಹ ನಾಳೆ ಸಿಗೋಣ ತುಂಬಾ ದಿನ ಆಗಿತ್ತು ಅಲ್ವಾ ಅಂತ ಹೇಳ್ಬಿಟ್ಟು ಕರೆ ಮಾಡಿದ್ರು ಅದಕ್ಕೇನೆ
ಹೌದಾ ಎಷ್ಟು ಜನ ನೀವು ಸ್ನೇಹಿತರು
ಹ ನಾಲ್ಕ್ ಜನ ಇದ್ದಾರೆ ಅಂದ್ರೆ ಒ ನನ್ನನ್ನು ಸೇರ್ಸಿ ಐದ್ ಜನ ಅವ್ರಗೆಲ್ಲ ಅವ್ರಲ್ಲ ಕೆಲ್ಸ ಮಾಡ್ತಿದ್ದಾರೆ ಹ್ಮ್ ರಾತ್ರಿ ಇದು ಶಿಫ್ಟ್ ೋರ್ದು ಅದಕ್ಕನೆೇ ಸಿಗಕ್ ಆಕಲ್ಲ ಅಲ್ವಾ ಹ್ಮ್ ಶನಿವಾರ ಭಾನುವಾರ ಯಾವತ್ತು ಮತ್ತಾದ್ರು ಒಂದ್ ದಿನ ಸಿಗ್ಬೋದು ಹೇಳಿ ಅಂತ ಕೇಳ್ತಿದ್ರು ಹ್ಮ್ ಹ್ಮ್
ಮತೆ
ಹಾ ಹೇಳ್ಬೇಕು
ಏನ್ ಮಾಡ ನಾಳೆ ನಾಳಿದ್ದೇನ್ ಮಾಡೋಣ ಅನ್ಕೊಂಡಿದ್ದೀರಾ
ಆಹ ನಾನು ನಾಳೆ ಅದೇ ನನ್ ಸ್ನೇಹಿತರನ್ನ ಮೀಟ್ ಮಾಡಿ ಹ ಮನೆಗ್ ಬರೋದ ಅಷ್ಟೇನೆ ಇರೋದು ನಾಳೆದು ಹ ಇನ್ನೊಂದು ನಾಲ್ಕ್ ಜನ ಇದ್ದಾರೆ ಸ್ನೇಹಿತರು ಅವ್ರ ಜೊತೆಯಲ್ಲಿ ಸೀರೆ ಇಸ್ಕೊ ಬರ್ಬೇಕು ಅಲ್ಲಿಗೆ ಹೋಗ್ತಾ ಇದ್ದೀವಿ
ಹಾ ಹಾ ಹಾ ಹ್ಮ್ ಯ ನಿಮ್ಗೆ ಇಸ್ಕೊತಿದ್ದೀರಾ ಬೇರೆ ಯಾರ್ಗಾದ್ರು ಕುೂಡಸ್ತಿದ್ದೀರಾ
ಆ ಈಸ್ಕೊಂತಿದ್ದೀನಿ ನಾ ಕಟ್ಕೊಳಲ್ಲ ಅಲ್ಲ ಅವಾ ಸುಮ್ನೆ ಅದೊರ್ದು ಒಂದು ಬ್ಲೌಸ್ ಉಳಸ್ಕೊಬಿಟ್ಟು ನಮ್ಮ ಅಮ್ಮಗೆ ಸೀರೆ ಬ್ಲೌಸ್ ಕೊಟ್ಬಿಡೋಣ ನನ್ಗೆ ಯಾವತ್ತಾದ್ರೂ ಇಷ್ಟ ಆದ್ರೆ ಮಾತ್ರ ಆ ಕೊಡೋಣ ಅಂತ ಇದ್ದೀನಿ ಏನ್ ಮಾಡ್ಬೇಕು ಅಂತ ನೋಡ್ಬೇಕು ನನ್ಗೊಂದ್ ಎರಡ್ ಸೀರೆ ಇಷ್ಟ ಆಗಿದೆ ಅದೇ ನಮ್ಮ ಅಮ್ಮ ತಗೊ ಬಂದಿರೋದು ಅದಕ್ಕೇನೆ ಸರಿ ಆಯ್ತು ಇರ್ಲಿ ಸೀರೆ ಬ್ಲೌಸ್ ಎಲ್ಲ ನೀನೇ ಹೊಳ್ಕೋಬಿಟ್ಟು ನನ್ ಬೇಕಾದ್ರೆ ನಂಗೆ ಎಲ್ಲಾ ಸೀರೆಗೂ ಮ್ಯಾಚ್ ಚ್ಚಾಗೋತರ ಒಂದ್ ಯಾವ್ದ್ದೂ ಗಳ್ಸ್ಕೊತೀನಿ ಸರಿ ಹೋಗತ್ತ ಎಲ್ಲದ ನನ್ಗೇನ್ ಇವಾಗ ಸೀರೆ ಬ್ಲೌಸ್ ಎಲ್ಲಾ ಇಟ್ಕೊಂಡ್ ನಾನು ಎಲ್ಲ ಹೋಗ
ಎಲ್ಲೋ ಹೌದು ನಾವು ಅವರಷ್ಟು ಸೀರೆ ಉಟ್ಕೊಳ್ಳಲ್ಲ ಅನ್ಕ ಅವರು ಎಲ್ಲದಕ್ಕೂ ಮನೇಲಿ ಇರೋದಕ್ಕೂ ಸೀರೆ ಆದ ಆಚೆ ಹೋಗೋದಕ್ಕೂ ಸೀರೆ ಎಲ್ಲದಕ್ಕೂ ಸೀರೆನೆ ಉಟ್ಕೊಳ್ತಾ ಇದ್ದ ಇದ್ರಿಂದ ಅವ್ರಿಗೆ ಒಂದು ಬೀರು ತುಂಬಾ ಸೀರೆನೆೇ ಬೇಕಾಗಿ ಬರುತ್ತೆ ಆದ್ರೆ ನಮ್ದ ಆ ತರ ಇಲ್ಲ
ನಮ್ಗೆ ಯಾವಾಗ ಅಂದ್ರೆ ಅವಾಗ ಉಟ್ಕೊಳಲ್ವಲ್ಲ ಏನಾದ್ರು ಇದ್ರೆ ಮಾತ್ರ ಉಟ್ಕೊಳ್ಳೋದು ಎನಗಾದ್ರೂ ಆಚೆ ಹೋಗ್ಬೇಕು ಅದು ದೇವಸ್ಥಾನ ಮತ್ತು ಈತರ ದೊಡ್ಡವರೆಲ್ಲ ಬರುವೋಂತ ಫಂಕ್ಷನ್ಗೆ ಏನಾದ್ರು ಹೋದ್ರೆ ಉಟ್ಕೊತವಿ ಅಷ್ಟೇ ಅ
ಹೌದು
ಅದನ್ನ ಅದೇ ಅದಕ್ಕೆ ನಮ್ಗೇನ್ ಬೇಕಾಗ ಬರಲ್ಲ
ಅದಕ್ಕೇನೆ ನಾನು ಅಷ್ಟೇ ನಾನ್ ಯಾವ್ದಾದ್ ನಂಗೆ ಅಂತ ಸೀರೆ ತಗ ಸೀರೆ ತಗೊಂಡ್ರುನು ಅಷ್ಟ ಒಂದೇನೆ ಕೊಂತೀನಿ ಕಾಲೇಜ್ ಅಲ್ಲಿ ಫಂಕ್ಷನ್ ಊಳ್ಕೊಂಡಿರೋದು ನನ್ಗೆ ಅಂತ ಹ್ಮೇ ಆದೆ ಎಲ್ಲಾನು ಅಷ್ಟನೆ ಅ ಅಮ್ಮ ಸೀರೆ ಕೊಟ್ಬಿಡ್ತೀನಿ ಸೀರೆ ಬ್ಲೌಸು ಎಲ್ಲಾ ಅಮ್ಮನೇ ಉಟ್ಕೊಂತಾರೆ ನಾನ್ ಯಾವತ್ತಾದ್ರೂ ಇಷ್ಟ ಆಗಿದ್ರೆ ಅದಕ್ಕೆ ಮ್ಯಾಚ್ ಆಗೋದು ಹ್ಮ್ ಅಷ್ಟೇನೆ ಸುಮ್ನೆ ವೇಸ್ಟ್ ಆಗತ್ತೆ ಅದು ಆ ಕಡೆ ಅವ್ರು ಉಟ್ಕೊಕ್
ಹಾಗಣ ಹ ಇನ್ನೊಂದ ಹೆಂಗ ಗೊತ್ತು ನನ್ಗೆ ಅನ್ಸೋದ ಪ್ರಕಾರ ನಮಗ್ ನಾವು ಹೊಲ್ಸ್ಕೊಂಡ್ಬಿಡ್ಬೇಕು ಅವರು ಮ್ಯಾತ್ ಸಿಂಗ್ ಅಂತ ಅವ್ರು ಹಾಕೊಳಲ್ಲ ಅವ್ರು ಯಾವ್ದೋ ಒಂತ ಅಡ್ಜಸ್ಟ್ ಮಾಡ್ ಹಾಕೊಂಡ್ಬಿಡ್ತಾರೆ
ಹ್ಮ್ ಅವ್ರ ಅಡ್ಜಸ್ಟ್ ಮಾಡಿ ಹಾಕೊಂತಾರೆ ನಾನ ಏನ್ ಅನ್ಕೊಳೋದು ಅಂದ್ರೆ ಇವಾಗ ಆಹ ಗೋಲ್ಡ್ ಗೋಲ್ಡ್ ಕಲರ್ ಏನಾದ್ರು ಬ್ಲೌಸ್ ಹೊಲ್ಸ್ಕೊಂಡ್ರೆ ಬ ತುಂಬಾ ಸೀರೆಗ ಮ್ಯಾಚ್ ಆಗತ್ತೆ ಅಲ್ವಾ
ಹೌದು
ಹಂಗೆ ಆತರ ನಾನು ನನ್ನ ಹತ್ರ ಒಂದು ಬ್ಲ್ಲಾಕ್ ಬ್ಲೌಸ್ ಇದೆ ಹಂಗೆ ಅದೇ ತರ ಅ ಗೋಲ್ಡ್ ಎಲ್ಲದಕ್ಕೂ ಮ್ಯಾಚ್ ಆಗೋ ತರ ಬ್ಲೌಸ್ ಹೋಲ್ಸ್ಕೊ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಅಷ್ಟೇ
ನನ್ನ ಹತ್ರ ನಾನ್ ಯಾಕ ನತೆೆ ಅಂದ್ರೆ ನನ್ನ ಹತ್ರ ಒಂದ ಬ್ಲ್ಯಾಕ್ ಬ್ಲೌಸ್ ಇಟ್ಕೊಂಡರಿ ಮ ಕಡ ಬ್ಲೌಜ ಇಟ್ಕೊಂಡ ಒಂದು ಗ್ರೀನ್ ಬ್ಲೌಸ್ ಇಟ್ಕೊಂಡಿದ್ವಿ
ಅಷ್ಟೇನೆ
ಆ ಮೂರ ಈ ಆ ಗ್ರೀನ್ ಬ್ಲೌಸ್ ಹೆಂಗ್ ಬಂದಿದ್ದಂದ್ರೆ
ಹಾ
ಆ ಗ್ರೀನ್ ಬ್ಲೌಸ್ ಹೆಂಗ್ ಬಂದಿದೆ ಅಂದ್ರೆ ನಮ್ಮ ಅಕ್ಕ ಆ ಅವ್ರ ಮನೆ ಗುರುಪ್ರವೇಶಕ್ಕೆ ಇಬ್ರಿಗೂ ಒಂದೇ ತರ ತಗೊಂಡಿದ್ರು ಅದಕ್ಕೆ ಅದಕ್ಕನೆ ಬಂದು ಒಂದೇ ಒಂದ್ ಸೆಕೆಂಡ್ ಇದೀ
ಹಾ ಹಾ ಸರಿ ಆಯ್ತು
ತೋ ನನ್ ತಂಗಿ ಅದೇನೋ ತಗೋತಿದ್ದಾಳೆ
ಹ್ಮ್ ಹ್ಮ್ ಹ್ಮ್ ಪರವಾಗಿಲ್ಲ ಪರವಾಗಿಲ್ಲ
ಕೇಳ್ತಾ ಇದ ಹ ಮತ್ ಆಯ್ತು ಹೇಳಿ ನೀವು
ಹ್ಮ್ ನಾನು ಅಷ್ಟೇ ಅದು ಕಾಲೇಜ್ ಫಂಕ್ಷನ್ ಗೆನೆ ಬ್ಲಯಾಕ್ ಕಲರ್ ಬ್ಲೌಸ್ ಆ ಹೊಳ್ಸ್ಕೊಂಡಿದ್ದಿದ್ದು ನಾನು ಹ್ಮ್ ಇರ್ಲಿ ಆಮೇಲೆ ಎರಡ್ ಫಂಕ್ಷನ್ ಗುಟ್ಕೊಂಡು ಹೋದಿ ನಾನು ಕಾಲೇಜ್ಗಿ ನಾನು ಸೆಕೆಂಡ್ ಸೆಮ್ ಅಲ್ಲಿ ಇರ್ಬೇಕಾದ್ರೆ ಆಮೇಲೆ ಲಾಸ್ಟ್ ಅಲ್ಲಿ ಗ್ರಾಜುಯೇಷನ್ಗೆ ಫೋಟೋ ಶೂಟ್ ಅಂತ ಕರೆದಿದ್ರು ಅವಾಗನು ಅದೇ ಬ್ಲೌಸ್ ಮ್ಯಾಚ್ ಆಯ್ತು ಆ ತರ ನಾನು ಆ ತರ ಯೋಚನೆ ಮಾಡಿ ಇರ್ಲಿ ಅಂತ ನೋಡ್ತಾ ಇದ್ದೀನಿ ಪ್ಲೇನ್ ಆಗಿ ಹೊಲ್ಸ್ಕೊತೀವಲ್ವಾ ನಾವು ಅದಕ್ಕೆ ನಾವೇನ್ ಇನ್ನು ಆ ಸೀರೆಗನೆೇ ಇದ್ ಮಾಡಿ ನೋಡಲ್ಲ ತಾನೆ ಅ ಹಾ ನನ್ ತಮ್ಮ ಫೋನ್ ನೋಡ್ತಿದ್ದಾನೆ ಅದಕ್ಕೆ ಒಂದ್ ಸ್ವಲ್ಪ ಸಧ್ಯ
ಹೌದು ಸಧ್ಯ ಬರ್ತಿದೆ ಹಾ ಹೇಳಿ ಹೇಳಿ
ಅದೇನೆ ಆತರ ಯೋಚನೆ ಮಾಡಿ
ಹ್ಮ್ ಹ್ಮ್ ಹ್ಮ್ ಹ್ಮ
ನೋಡಿದ್ರ ನಾನು ಇವತ್ತು ನೋಡ್ದೆ ಬಾಹುಬಲಿ ಮೂರ್ನೇ ಅಧ್ಯಾಯ ಕೂಡ ತಗೀತಾ ಇದ
ಹ ಅದೇನೆ ನಾನು ನ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋಣ ಅನ್ಕೊಂಡೆ ಬಟ್ ಅದು ನೆಟ್ಫಕ್ಸ್ ಇರ್ಲಿಲ್ಲ ಅಲ್ವಾ ಹ ಇಂಟರ್ವ್ಯೂ ಅಲ್ಲೇ ಇರೋದು ಅಲ್ಲ ಹಾಕಿದ್ದಾರೆ ಅದ್ರಲ್ಲಿ ಹ ಲ್ಲಿ ಹೇಳಿರೋದವರು
ಇವಾಗ ನನ್ಗ್ ಗೊತ್ತಿರೋ ಪ್ರಕಾರ ನೋಡಿ ಇವಾಗ ಹೇಳುದ್ರು ಅಂದ್ರೆ ಇನ್ನ
ಹು ಹು ಹು ಹ್ಞ ಫಸ್ಟೇನೆ ತುಂಬಾ ಪಾಸ್ಟ್ ತಾನೆ ನಾವು ಹಾಗೆ
ಹಾ ಇನ್ನ ನೋಡಿ ಇಪ್ಪತ್ ಇಪ್ಪತ್ತಾರ ಅವರು ಎಲ್ಲಾ ರೆಡಿ ಮಾಡ್ ಹಕೊಂಡಿದ್ರು ಎಲ್ಲಾರ್ದು ಸ್ಕೆಡ್ಯೂಲ್ ಎಲ್ಲ ಒಂದೇ ಆಗಕ್ಕೆ ಇಪ್ಪತ್ತು ಎ ಎರಡು ವ ಏನು ಎರಡ್ ಸಾವಿರದ ಇಪ್ಪತ್ತ ಏಳ್ಕ್ ಶುರು ಮಾಡ್ತಾರ ಅನ್ಕೊಳಿ ಶುರು ಮಾಡಿ ಅವ್ರು ಎರಡೂುವರೆ ವರ್ಷ ತೆಗಿತಾರೆ ಮುಗಿತಲ್ವಾ ಆ ಇಪ್ಪತ್ತೊಂಬತ್ತು ಮುಗೀತು ಮೂವತ್ತಕ್ಕೆ ರಿಲೀಸ್ ಮಾಡ್ತಾರೆ ನಾನ್ ಅವಹ ನನ್ ಗಡನ್ ಮಕ್ಕಿ ಜೊತೆ ಗೊತ್ತರಬೇಕ
ಹ್ಮ್ ಹ
ಯಾವಾಗ್ ಯಾವಾಗ ನನ್ ಮಕ್ಳಿಗೆ ನಾ ಹತ್ತನೈದ ತರಗತಿಟ್ ಹಾಕ್ಬಿಟ್ಟಿದ್ದೆ
ಹೌದು
ಹಳ್ಕೊಬದು
ಚೆನ್ನಾಗಿರುತ್ತೆ ಹಂಗ
ಚೆನ್ನಾಗಿರುತ್ತಾ ವಯಸ್ಸಾಗಿ ಹೋಗ್ತತೆ ನಮ್ಗೆ
ಏನ್ ಪರವಾಗಿಲ್ಲ ಬಿಡಿ ಇರೋ ವಯಸ ಇರೋದೇ ಆಗೋಗಕ್ ತನೆ
ಮತ್ತೆ ಹ್ಮ ನಿಮ್ಗೆ ಯಾವವುದೋ ಕ್ರೀಡೆ ಅಂದ್ರೆ ಇಷ್ಟ ಆಗುತ್ತೆ ತುಂಬಾ
ಹ್ಮ್ ಅ ನನ್ಗೆ ಕ್ರಿಕೆಟು
ಓ ನೀವು ನೋಡ್ತೀರಾ ಯಾರಿಗೆ ನೀವು ಸಪೋರ್ಟ್ ಮಾಡದು
ನಾನು ವಿರಾಟ್ ಕೊಹ್ಲಿಗೆ ಸಪುಟ್
ಅಂಗಂದ್ರೆ ಆಸಿಬಿನಾ
ಹ ಹಂಗಂತ ರ ಸಿ ಬಿ ಲ್ಲ ಆರ್ ಸಿಮಗ್ ಸಪೋರ್ಟ್ ಮಾಡೇ ಮಾಡ್ತೀವಿ ಹೆಂಗಿದ್ರುನು ಹೌದೌದು ಅದು ಬಂದ್ಬಿಟ್ಟಿದೆ ರಕ್ತದಲ್ಲೇ ಬಂದ್ಬಿಟ್ಟಿದೆ ಅದು ಅಲ್ಗೆಗೆ ಸಪೋರ್ಟು ಅಂತ ಅಷ್ಟೇನೆ ಯಾರ ಏನಾದ್ರು ಅನ್ಕೊಳ್ಳಿ ನಾನ ಅಲ್ಲಿಯೇ ಸಪೋರ್ಟ್ ನಮ್ಮ ಚಿಕ್ಕಪ್ಪ ಜೊತೆ ನಾನು ಸುಮ್ನೆ ವಾದ ಮಾಡ್ತಾ ಇರ್ತೀನಿ
ಹಾ ಹಾ ಹಾ
ಹ್ಮ್ ಸುಮ್ನೆನೆೇ ನನ್ನ ರೇಗ್ಸಕ್ಕನೆ ಏನಾದ್ರು ಅಂತ ಇರ್ತಾ ರಾ ನಾನು ನೀವು ಏನಾದ್ರೂ ರೇಗುಸ್ಕೊಳಿ ಅವ್ರೇನೆೇ ಹಾಗೆ ಹಿಂಗೆ ಹಂಗೆ ಅಂತ ನಮ ನಾವ್ ಏನೇನ್ ಮಾಡಿದೀವಿ ನಮ್ದ್ ಏನೇಏನ್ ರೆಕಾರ್ಡ್ಸ್ ಇದೆ ನಿಂಗ ಗೊತ್ತಾ ಅದು ಇದು ವಾದ ಮಾಡ್ತಾ ಇರ್ತೀವಿ ನನ್ನ ಸುಮ್ನೆ ರೇಗ್ ಅಂತಾನೇ ಮಾತಾಡ್ತ
ಏನಾದ್ರೂ ತಗೊಂಡ್ ಬರ್ತಾರೆ ಅದ್ರ ಬಗ್ಗೆನೆ
ಹಂಗೇನೇ ಆಗೋಗತ್ತೆ ಅವ್ರ ಬೇಕಂತಾನೇ ಸುಮ್ನೆನೆ ಇವ್ರಂದ್ರೇನೆ ಇಷ್ಟ ಇರುತ್ತೆ
ಹಾ ಹಾ
ಥೇನ್ ಅವರು ಆಪೋಸಿಟ್ ಅಲ್ಲಿ ಯಾರ ಇರ್ತಾರೋ
ಹಾ ಅವ್ರಗೇನೆೇ ಹ
ಹಂಗೆ ಆ ತರ ಮಾಡ್ತಾ ಇರ್ತಾರ ಸರಿ ಏನಾದ ಮಾಡ್ಕೊಳಿ ನನ್ಗೆ ಇದಿಲ್ಲ ನಾನ್ ಯಾರಿಗ್ ಸಪೋರ್ಟ್ ಕೊಂಡ್ ಮಾಡ್ಬೇಕು ಅಂತ ನನ್ಗೆ ಗೊತ್ತು ತಾನೆ ಅಷ್ಟೇನೆನೆ ಅಂತ ಹೇಳ್ತಾರ್ತೀನಿ ಏನಾದ್ರು ಮಾಡ್ಕೊ ಹೋಗು ನೀನು ಒಂದ್ ವೇಷ್ಟು ಅವರು ಒಂದ್ ವೇಷ್ಟಟ್ ಅಂತ ಇರ್ತಾರೆ
ಏನು ಎರಡು ನಾವು ಹಿಂದಿಂದನೇ ಗೆದ್ದಿದ್ದೀವಿ
ಹ್ಮ್ ಏನ್ ವೇಸ್ಟ್ ಅಂತೆ ನಮ್ಮ್ ಮನೆಯಲ್ಲಿ ಇಷ್ಟು ವರ್ಷ ಬರ್ದಿಲ್ಲ ಅದುಕ್ ಗೆದ್ದಿಲ್ಲ ಅಂತ ಹೇಳ್ತಾ ಇರ್ತೀನಿ ಆಯ್ತ್ ಆಯ್ತ್ ಬಿಡ್ರಿ ಆಯ್ತು ಆಗಿಲ್ಲ ಅಂದ್ರೆ ಎಷ್ಟ್ ಮಾತಾಡ್ತೀರಾ ನೋಡಿ ಅಂತ ಇರ್ತರೆ
ಅದೇ ನೋಡಿ ಇನ್ನೊಂದಸಾರಿ ಇನ್ನೊಂದ್ ಸಾರಿ ಗೆದ್ರೆ ನಾವ್ ಮೂರ್ ಸಾರಿ ಗೆದ್ದಂಗೆ
ಹೌದು
ಅಪಾ ಇನ್ನೊಂದ್ಸರಿ ಗೆದ್ಬಿಟ್ರೆ ಚೆನ್ನಾಗಿರುತ್ತೆಲ್ಲಾ ಯಾರುನು ಮೂರ್ ಸರಿ ಹಿಂದಿಂದನೆೇ ಗೆದಿಲ್ಲ ನಾವು
ದಾಖಲೆಗಳು ಸೃಷ್ಟಿ ಮಾಡೋಣ
ಹಾ ಹೆಂಗಿದ್ರು ನಮ್ ಟೀಮ್ ಚೆನ್ನಾಗಿದೆ ಅಲ್ಲ ಅಂದ್ರೆ ಪ್ರತಿ ವರ್ಷನುೂ ಚೇಂಜ್ ಆಗುತ್ತಾ ಇಲ್ಲ ಅಲ್ವಾ ಟೀಮು
ತಗೊಂತಾರೆ ಅ ಇವಾಗ ಇಲ್ಲ ಇಲ್ಲ ಕಂಪಲ್ಸರಿ ಅಹ ಹೆಂಗ್ ಮಾಡ್ತಾರೆ ಅಂದ್ರೆ ಹ್ಮ ಅ ಇಬ್ಬರುೂ ಫಾರಿನ್ ಪ್ಲೇಯರ್ಸ್
ಹು ಹು
ಇನ್ ಮೂವರು ನಮ್ಮ ಇಂಡಿಯ ರು ಅವ್ರನ್ನ ಬಿಟ್ ಇಟ್ಕೋಬೇಕು ಅದು ನಿಮ್ ಕೈಯಲ್ಲಿ ಇರತ್ತೆ ಯಾರ್ನ ಇಟ್ಕೊತೀರಾ ಅಂತ ಆ ಅವ್ರನ್ನ ಇಟ್ಕೊಂಡ್ಬಿಟ್ಟು ಬೇರೆಯವ್ರನೆೆಲ್ಲಾ ಆಪ್ಷನ್ ಬಿಡ್ಬೇಕು
ಹೌದಾ ಹಾ ಹಾ
ಮತ್ತೆ ದುಡ್ ಕೊಟ್ಟಿಮ್ ನ ಇದ್ ಮಾಡ್ಬೇಕು ಅದೇ ಕಷ್ಟ ಆಗತ್ತೆ ಚೆನ್ನಾಗ್ ಆಡ್ತಾ ಇರ್ತಾರ ಚೆನ್ನಾಗಿರ್ತಾರ ಲಾಸ್ಟ್ ಅಲ್ಲಿ ಈ ತರ ಆಗ್ಬಿಡುತ್ತೆ ಬೇಜಾರಾಗ ಹೋಗುತ್ತೆ
ಹೌದು ಸರಿ ರರಿ ನನ್ ತಂಗಗೆ ಏನೋ ಕೇಳ್ತಾನೇ ಇದ್ದಾಳೆ ಅವಳ್ದು ನೋಡ್ ಕೊಂಡು ಬರ್ತೀನಿಯ ಹ್